ಅದಾ
ಹ
ಏನ್ ಹೇಳ್ ಸಮಾಚಾರ. -
ಹಲೋ,,
ಅಲೋ ಏನ್ಡ್ ಸಮಾಚಾರ..... ಹಾ ಕೇಳಸ್ತಾ ಇದೇ ಹೇಳಿ. -
ಕೇಳ ಸ್ ಬಾ.. ಅಣ ನಿನೇ ಹೇಳು. -
ಕೇಮಸ್ತಾ ಇದೇ ಹೇಳಿ. - ಮಳೆ ಬಂತ ನಿಮ್ಮೂರಲ್ಲಿ. -
ಬರ್ತಾ ಇದ್ದೀನ ಮಳೇ... ಬರ್ತಾ ಇದೆ ಈಗ. -
ಹಾ
ಬರ್ತಾ ಇದೆ ಈಗ., -
ಹೌದಾ...
ಹ.. ಹಾ.. ಎಲ್ಲಿದಪ್ಪ ನೀನು. - ಊಟ ಇನ್ನಾಗಿಲ್ಲಪಾ,, - ಪ್ಪಾ ಈಗ ಮಾಡ್ಬೇಕು. ಈಗ ಮಾಡ್ಬೇಕು ಮಳೆ ಬರ್ತಾ ಇದೆ. -
ಮಳೆ ಬರ್ತಾ ಇದ್ದೇನಾ
ಹೌದಾ.. ಹಹ
ಮತ್ತೇನಪ್ಪಾ ಆರಾಮಲ್ಲ, -
ಹ್ಮ್, ಆರಾಮ್ ನೀನು. -
ನಾನು ಆರಾಮಿದೀನಿ ನೋಡಪ್ಪಾ ಏನ್ ನಡೆದಿದೆ ಕೆಲ್ಸಹ, -
ಏನಿಲ್ಲ ಹೇಳ್ಬೇಕು ನೀವೆಲ್ಲ. -
ಅದು ಪೊಲೀಸ್ ಕಾನ್ಸ್ಟೇಬಲ್ ಬಿಟ್ಟಿದಾರಲ್ಲಾ ಹಾಕಿದ್ಯಾ ಅಪ್ಲಿಕೇಶನ್ನು. -
ಇಲ್ಲಾ ಕಣ್ಯಾ ನೀನ್ ಹಾಕಿದ್ಯಾ, -
ನಾನು ನೀನು ಹಾಕೋಣ ತಗೋ ಯಾವಾಗ ಹಾಕೋಣ ಹೇಳು. -
ಅದೇನೋ ಸರ್ವರ್ ಬಸಿ ಅಂತ ತೋರ್ತಾ ಇದೆ. ಯಾವಾಗ ಬರುತ್ತೋ ಯಾವಾಗ್ ಬಿಡ್ತಾರ., ಯಾವಾಗಿಲ್ಲ ನನ್ ಮಗಳು-
ಸರೋವರ್ ಬೀದಿ ಅಂತ ತೋರ್ಸ್ತಾ ಇದ್ಯಾ,. -
ಹ್ಮ್ಲ
ನಿಮ್ ಫ್ರೆಂಡ್ ಹಾಕಿದ ಅವನು
ಇಲ್ಲ ಅವನು ಆಯ್ಕಿಲ್ಲ ಇನ್ನು
ನನ್ ಮುಂದೆ ಹಾಕನ್ ಅಂತ ಹೇಳ್ದ ಅವನು
ಇಲ್ಲ ಇನ್ನುೂ ಹಾಕಿಲ್ಲ ಅವನು
ಅವನು ಆಯ್ಕಲ್ವಾ
ನಿಮ್ಮ ಮೂಊರು ಕಡೆ ನಿಮ್ೂರ್ ಕಡೆ ಮಳೆ ಆಯ್ತಾ
ಈಗ ಬರ್ತ ಮತ್ತ ಇದಗರು ಹಂಗಾದ್ರು ನಾವು ಮೊನ್ನೆ ಬೀಜ ಬಿತ್ತಿದ್ದೀವಿ
ಹ್ಮ್
ಬೀಜ ಬಿತ್ತಿದೀವಿ ಮಳೆ ಬೇಕಿತ್ತು ನಮ್ಗುನು ಮಳೆ ಬರ್ತಾ ಇದೆ ಈಗ
ಹೌದಾ ಯಾವ ಬೀಜ ಹಾಕಿದ್ರು ಹೊಲ್ದಲ್ಲಿ
ನಾವವು ಹೊಲ್ದಲ್ಲಿ ಸಪರ್
ಯಾವ ಬೀಜ
ಹ ಹಲೋ
ಯಿ ಜ ಹ ಒಲ್ಲಲ್ಲಿ
ರಾಜ್ ಸೂಪರ್ ತ್ರೀ ಜಿ ಮುದ್ರಾ ಹಾಕಿದೀವಿ ನೋಡಪ್ಪಾ ನಾವು
ಮುದ್ರಾ ಚೆನ್ನಾಗಿದೆ ಕಣೋ ಮುದ್ರಾ ಮುದ್ರಾ ಮುದ್ರ ಚೆನ್ನಾಗಿದ ಅಂದ್ರೆ ಅದಕ್ಕೂ ಅದು ನೀರಾವರಿ
ನಾವೀಗ ಬೀಜ ಬಿತ್ತಿದ್ದೀವಿ ನೋಡು
ಹ್ಮ
ಪೂರಾ ಬಾಳ ಸ್ಪೀಡ್ ಮಳೆ ಬಂದು ಎಲ್ಲಾ ಹೊಲ ಅದಿದಾಗಬಿಟ್ಟಿದೆ ಮತ್ತ ಗ್ಯಾಪ್ ಉರ್ತಾ ಇದ್ದಾರೆ ಈಗ
ಇವಾಗ ಫೋನ್ ಹಚ್ಚಿದ್ದನೆ ನಾನು ಊರಿಗೆ
ಹಾ
ಅವನು ಹೇಳಿದ್ರು ಮಳೆ ಬಾರ ಬಂದಿದ್ಯಪ್ಪಾ ಬೆಳಿಗ್ಗೆ ಬಾರ ಅಂತ ಹೇಳಿದ್ರು
ಹೌದಾ
ಹ ಬೆಳಗ್ ಹೋಗಿ ಬೀಜ ಹಗ್ಬೇಕು ಹೋಗಿಸಿ ಬೆಳಗ್ಗೆ
ಎಲ್ಲಿದೆ ಈಗ ನೀನು
ಇಲ್ಲೇ ನಾನ್ ಇವಾಗ ಬೇರೆ ಊರಲ್ಲಿ ಬಂದೀನಿ
ಯಾವ ಊರು ಬೇರೆ ಊರು
ಬೇರೆಯವ್ರಿಗೆ ಬಂದಿ ನಮ್ ಫ್ರೆಂಡ್ಸ್ ಅವರು
ಹೌದಾ
ಹ್ಮ್ ಮಪ ಫೋನ್ ಹಚ್ಬೇಕು
ನಾನು ನಾಳೆ ಊರಿಗೆ ಹೋಗಬಬೇಕ ಕಪಾ ಸ ಕಾಸ ಗ
ಹೌದಾ
ಹಾ
ಹ ಆತರ ಏನ್ ಕೆಲ್ಸ ಇದ್ಯಪ್ಪಾ ಅದೇ ಬೀಜ ಗ್ಯಾಪ್ ಆಪಲ್ ಬೀಜ ಹಾಕ್ತೀರಾ
ಪೂರದಿಗೆಪ್ಪಾ ಮನೆಯಲ್ಲಿ ಯಾರು ಇಲ್ಲ
ನಮ್ಮಲಿ ಕೂಡ ಯಾರಲ್ಲಪ್ಪಾ ಸೇಮ್ ನೋಡ್ ನಾನ್ ನಿನ್ ಪರಿಸ್ಥಿತಿ ನಾನ ಪರಿಸ್ಥಿತಿ ಬೇರೆ ಏನಲ್ಲ ಹ ಮಾಡ್ಬೇಕು ಭೂಮಿಗೆ ಬೇದ ಬೀದ ಎದೆ ಬಿದ್ದ ಅಕ್ಷರ ಎಂದೆಲ್ಲಾ ನಾಳೆ ಫಲಾಪ ಕೊಡುವುದು ಸಹಜ
ಅದು ನೀನ್ ಹೇಳದು ಗಾದೆ ಮಾತ್ರ ಐತಪ್ಪಾ
ಹ್ಮ ಕಷ್ಟ ಪಡ್ಬೇಕಪ್ಪಾ ಕಷ್ಟ ಪಟ್ರೆ ಏನಾದ್ರು ಒಂದು ಕಷ್ಟಪ ಮಾಡಿದ್ರೇನೆ ಮುಂದ್ ಬರಕ್ ಸಾಧ್ಯ ನನ್ಕ
ಎಲ್ ರೈತರು ಲಾಸ್ ಆಗುತ್ತಪ್ಪ
ಅದು ಪ್ರಕೃತಿ ಮನುಷ್ಯ ಕ್ಷಣ ಹ ಆಶಯವನ್ನು ಇಡಿಸಬಹುದು
ಓ ಹೊಯ್ ಏನ್ ಆಗ್ತಿದಯ ನೀನು
ಅರ್ಥ ಆಯ್ತಾ ಅಂದ್ರೆ ಪ್ರಕೃತಿ ಮನುಷ್ಯನ ಆಶೆ ಆಶೆಗಳನ್ನು ಈಡೇ ಬಹುದು ಆದ್ರೆ ದುರಾಶೆಗಳನ್ನಲ್ಲ ಪ್ರಕೃತಿ ನಿಯಮ ಹದೆಲ್ಲ ಪ್ರಕೃತಿ ನಿಯಮ ಪ್ರಕೃತಿ ಯಾವ ಆ ತರ ಹೇಳುತ್ತೆ ಆ ತರ ಕೇಳ್ಬೇಕು ನಾವು ಪ್ರಕೃತಿ ನಮ್ಮ ನಮ್ಮಿಂದ ಪ್ರಕೃತಿ ಅಲ್ಲ ಪ್ರಕೃತಿಯಿಂದ ನಾವ ಇದ್ದೀವಿ ಹಾ ಪ್ರಕೃತಿ ಪ್ರಕೃತಿ ನಮ್ಮಿಂದಲ್ಲ ಪ್ರಕೃತಿಯಿಂದ ನಾವಿದ್ದೀವಿ
ಹ ನೀನ್ ಹೇಳೋದು ರೈಟ್
ಹಾ ಮತ್ತೆ
ಬಟ್ ಅದಕ್ಕಾಗಿ ನಾವು ನಾಳೆ ಊರ್ಗ್ ಹೋಗ್ಬೇಕಂತ ಅದೇ ಟೆನ್ಷನ್ ಆಗ್ತಾ ಇದೆ
ನಾನು ಬೆಳಿಗ್ಗೆ ಹೋಗ್ಬೇಕು ನಿಮ ಬೆಳಿಗ್ಗೆ ಬರ್ತಿದ್ದೇನೆ ನಿದ
ಹಾ ಬೆಳಿಗ್ಗೆ ಏಳುವರೆಗಿದೆ ಬಸ್ಸು
ಏಳುವರೆಗೆ ಇದೇನೆ ಬಸ್ಸು ಏಳವರೆಗ ಅಂದ್ರೆ ನಿಮ್ ಊರಲ್ಲಿ ಎಷ್ಟು ಒಂದ ಅವರ್ ಹೋಗುತ್ತಾ
ಆ
ನಿಮ್ ಊರಿಗೆ ಒನ್ ಅವರ್ ಹೋಗುತ್ತ ಬಸ್
ಹಾ ಒನ್ ಅವರ್ ಹೋಗುತ್ತೆ
ಒನ್ ಅವರ್ ಅಲ್ಲಿ ನಾನು ಬೆಳಿಗ್ಗೆ ನಂದು ಕೂಡ ಏಳು ಗಂಟೆಗೆ ಬಸ್ಸಿದೆ
ಏಳ ಗಂಟೆಗಿದ್ಯಾ
ಹ್ಮ್
ಹ್ಮ್ ರೈಟ್
ಏಳ ಗಂಟೆಗೆ ಬಸ್ತಿದೆ ಮನೇಲಿ ಫೋನ್ ಹಚ್ಚಿ ಕೇಳ್ತೀನಿ ನೋಡೋಣ ನನ್ ಬರ್ಲಾ ಬೇಡ ಅಂತ ಕೇಳ್ತೀನಿ
ಕೇಳ ನೋಡೋಣ ಏನಂತಾರೆ
ಹ್ಮ್ ಹೋಗ್ಕು ಅಲ್ಲೊಂದು ಅಲ್ಲೊಂದು ಒಂದ ಗ್ಯಾಪ್ ಹೋಗಿದ್ದೆ ಬೀಜಾ
ಹೋಗಂತಂದ್ರೆ ಹೋಗು
ಹ್ಮ್
ಬೇಡಪ್ಪಾ ಅಲ್ಲಿ ಆದ ಕಾನ್ಸ್ಟೇಬಲ್ ಬಿಟ್ಟ ಅಲ್ಲೇ ಓದ್ಕೊಂಡು ಕೂಡು ಅಂತ ಅಂದ್ರೆ
ಹಾ ಮತ್ತೆ ಬರ್ತೀನಿ ರಿಟರ್ನ್ ನಾಳೆ ಹೋಗಿಸಿ
ಬರ್ತೀಯ
ಹಾ ಬೆಳಗ್ಗೆ ಬರ್ತನಿ ಹ್ಮ್ ಬೀಜ ಹಾಕ ಬೀಜ ಹಾಕಿ ಬರ್ತನಿ ಮತ್ತ ರಿಟರ್ನ್
ಯಾವಾಗ ಬರ್ತೀಯ ಹೋಗಿ
ಬರ್ತೇನಿ ಬೆಳಿಗ್ಗೆ ಹೋಗ್ತೇನಿ ಬೆಳಿಗ್ಗೆ ಒಂದ್ಮೇಲೆ ಒಂದ ಹಫ್ನ್ ಒಂದರ ತಾಗ ಬೀಜ ಹಾಕದು
ಒಂದರ ತನ ಬೀಜ ಹಾಕದಾ
ಬೀಜ ಹಾಕಿದ ಮೇಲೆ ಮತ್ತೆ ಬಂದ್ಬಿಡೋದು
ಇಷ್ಟೇನಾ
ಹ್ಮ್ ಇಷ್ಟೇ ನಿಮ್ದು
ನಮ್ದು ಸ್ವಲ್ಪ ನಮ್ದು ಟೋಟಲ್ ಹದಿಮೂರು ಎಕರೆ ಹೊಲ ಇದೆ
ಹ್ಮ್
ಅದ್ರನ್ನ ಈಗ ಒಂದು ಏಳು ಎಕರೆ ಗ್ಯಾಪ್ ಹಾಕಿದಿದ್ದಾರೆ
ಹ್ಮ್
ಇನ್ನೊಂದ್ ಐದ್ ಎಕರೆ ಇದೆ ಅದಕ್ಕೆ ಗ್ಯಾಪಾಕ ಹೋಗ್ಬೇಕು ಈಗ
ಇನ್ನೊಂದ್ ಐದು ಎಕರೆ ಇದೆ ಹೋಗ್ಬೇಕ ಇವಾಗ ನೀನು
ಹಾ ಮತ್ತೇನಲ್ಲಪ್ಪ ಅಣ್ಣ ಆರಾಮಲ್ಲ
ಹಾ ಆರಾಮಿದೀನಿ ನಿಮ ತಮ್ಮಂದವರ ಆಶೀರ್ವಾದ ಇದ್ರೆ ಸಾಕು
ಹೌದಪ್ಪಾ ಈಗ ನಾವು ಎಲ್ಲಾ ಆರೈಸ್ತೀವಿ ತಗೋ ನಿನ್ಗೆ
ಹಾ ನಿಮ್ಮ ಆಶೀರ್ವಾದ ಸದಾ ಇದ್ರೆ ಸಾಕು ಅದೇ ನನ್ಗೆ ಸ್ಫೂರ್ತಿ ಆಗುತ್ತೆ
ಈಗ ಎಲ್ಲಿ ಇರೋದು ನಿನಿಂಗ
ಇವಾಗ ನಾನು ಇಲ್ಲೇ ಊರಲ್ಲಿ ಇರೋದು ಊರಲ್ಲಿ ಅಂದ್ರೆ ನಮ್ಮ್ ಫ್ರೆಂಡ್ಸ್ ಊರಲ್ಲಿ ಇರೋದು ನನ್ ಇವಾಗ
ಫ್ರೆಂಡ್ಸ್ ಊರಲ್ಲ ಇದ್ಯಾ
ಇಬ್ರು ಒಟ್ಟಿಗೆ ಓದ್ತಾ ಇರೋದು
ಹಾ ರೈಟ
ಹ್ಮ್ ಇವಾಗ ಸ್ವಲ್ಪ ಹೊಲ್ದಲ್ಲಿ ಕೆಲ್ಸ ಇದೆ ಮನೆಯಲ್ಲಿ ಫೋನ್ ಕಾಲ್ ಮಾಡಿದ್ರು
ಹ್ಮ
ಬನ್ನಿಪ್ಪ ಸ್ವಲ್ಪ ಕೆಲ್ಸ ಇದೆ ನಾಳೆ ಅಂತಂದ್ರು ಬೆಳಿಗ್ಗೆ ಹೋಗ್ಬೇಕು
ಹೌದಾ
ಲ್ಲಿ ಇರೋದು ನೀವುಒಬ್ರೇನಾ ಏನು ನಿಮ್ ಫ್ರೆಂಡ್ಸ್ ಎಲ್ಲ ಇದೀರಾ ನೀವು
ನಾ ಹಾಸ್ಟೆಲಲ್ಲಿ ಇರೋದು
ಹಾಸ್ಟೆಲ್ ಇರೋದಾ
ಹ್ಮ
ನೀನ್ ಹಾಸ್ಟೆಲ್ ಊಟ ಚೆನ್ನಾಗ್ ಆಗ್ತಾರಾ
ಹಾ ಊಟ ಅದೆಲ್ಲ ಚೆನ್ನಾಗ್ ಆಕ್ತಾರೆ
ಹೌದಕ್ಕ ಚೆನ್ನಾಗಿರೋ ಚೆನ್ನಾಗ ಓದು
ಆದ್ರೆ ಮಾಡ್ಬೇಕಪ್ಪಾ ಈಗ ಈಗ ಯಾವ ಕೆಲ್ಸ ಇಲ್ಲ ಏನಿಲ್ಲ
ಹೌದಾ
ಹ್ಮ ಮತ್ತೆ
ಚೆನ್ನಾಗಬೋದು ಹಾಸ್ಟೆಲ್ ಆಗಿದೆ ಹಾಸ್ಟೆಲ್ ಆಗಿದೆ ತಾನೆ
ಹಾ ಹಾಸ್ಟೆಲ್ ಲಾಗಿದೆ
ಹ್ಮ ಅಂದೆ ಚೆನ್ನಾಗೋದು ಬೆನಿಫಿಟ್ ಅದಲಿಂತ ಉಪಯೋಗ ತಗೋ ಎಷ್ಟೋ ಜನ ಎಷ್ಟೋ ಜನಕ್ಕೆ ಹಾಸ್ಟೆಲ್ ಆಗಲ್ಲ ಅಲ್ಲಿ ಇಲ್ಲಿ ಬಿದಗಿಸಿ ಓದ್ತಾ ಇರ್ತಾರೆ ನಿಂಗೆ ಹಾಸ್ಟೆಲ್ ಆಗಿದೆ ಗೌರ್ಮೆಂಟ್
ಹೌದು
ಹ್ಮ ಚೆನ್ನಾಗಿ ಓದುಚೆನ್ನಾಗ್ ಆರಾಮ ಆಗುತ್ತೆ ಚೆನ್ನಾಗಿ ಓದು ಗೌರ್ಮೆಂಟ್ ಜಾಬ್ ತೊಂದ್ರೆ ನಿಮ ಊರಲ್ಲಿ ಒಂದು ರೆಸ್ ಬೇರೆ ಕಡೆ ನಿಮ್ಮ ತಂದೆ ತಾಯಿ ಬರುತ್ತೆ ನಿಂದೆ ಒಂದು ಸಮಾಜದಲ್ಲಿ ಒಂದು ಗೌರವ ಇರುತ್ತೆ
ನೀನ್ ಹೇಳೋದು ಕರೆಕ್ಟೇ
ಹ್ಮ ಕಷ್ಟ ತ ನಾಮ್ ಎತ್ತಿ ನಿಂದ್ರೀಬೇಕು ಕಷ್ಟ ನ ಕುಗ್ಗಿ ಸಕೊಂಡು ನಂ ಕಷ್ಟ ಇದೆಯಪ್ಪಾ ನಂಗೆಲ್ಲ ಆಗಲ್ಲ ಅಂದ್ರೆ ಆಗಲ್ಲ ಎದರ್ಸ್ಬೇಕು ಎಷ್ಟೇ ಕಷ್ಟ ಆಗ್ಬೊಂಡರು ಆ ಎದರ್ಸೋ ಶಕ್ತಿ ಕೊಡುವ ಅಂತ ಣಖದೇವ್ರಲ್ಲಿ ಬೇಡ್ಕೊಬೇಕು
ಹೌದಪ್ಪಾ ನೀನ್ ಹೇಳದು ಬರೋಬರಿನೇ
ಹ್ಮ್ ಇಲ್ಲ ನಮ್ಮಗೆ ತುಂಬಾ ಕಷ್ಟ ಇದೆ ನಮ್ ಫ್ಯಾಮಿಲಿ ನಮ್ ನಾವ್ ತುಂಬಾ ಬಡವರು ಬಡವರ್ ಅಂದ್ರೆ ಜೀವನದಲ್ಲಿ ಅದಕ್ಕೆ ಒಂದ್ ಮಾತ ಹೇಳ್ತಾರೆ ಬಡವನಾಗಿ ಹುಟ್ಟೋದು ತಪ್ಪಲ್ಲ ಬಡವನಾಗಿ ಹುಟ್ಟೋದು ತಪ್ಪಲ್ಲ ಬಡವನಾಗಿ ಸಾಯುವುದು ದೊಡ್ಡ ತ ದಪ್ಪನ್
ಓಹೋ
ಹ ಆದರೆ ಶಿಕ್ಷಣವೇ ನಮ್ಗೆ ಒಂದು ಅಸ್ತ್ರ ಬಡವರಿಗೆ ಮುಂದ ಬರೋ ದಾರಿ ಆಗ್ಬೇಕಂದ್ರೆ
ಹೌದು
ಒಂದೇನೋ ಒಂದು ಶಿಕ್ಷಣವನ್ನು ಜ್ಞಾನವನ್ನು ಭಂಡಾರವನ್ನೇನ್ ತುಂಬಿಕೊಂಟೆ ಅಂದ್ರೆ ಇಡೀ ಜಗತ್ತೆ ನಿನ್ನಗೆ ತಲಿಬಾಗುತೆ ಗೊತ್ತ ಹ ಮತ್ತೆ ನಿಮ್ಮ ಜ್ಞಾನ ಬರರ್ಲಿಲ್ಲ ಅಂದ್ರೆ ಇನ್ನೊ ಕೈಯಲ್ಲಿ ಹೋಗಿಸಿ ಬ ಹೋ ಅನ್ನ ಇಷ್ಟ ಕೆಲ್ಸ ಮಾಡಬೇಕಾಗುತ್ತೆ ನಿನ್ ಹತ್ರ ಜ್ಞಾನ ಇಂದ್ರೆ ಯಾವದೋ ಒ ಒ ಗೌರ್ಮೆಂಟ್ ಸರ್ವೆಂಟ್ ಆದ ಅಂತಗೊಂಡ ಎಷ್ಟು ಮರ್ಯಾದೆ ಗೊತ್ತ ಊರಲ್ಲಿ
ಯ ಮರ್ಯಾದೆ ಕೊಡ್ಲಾರ್ದ ಮರ್ಯಾದೆ ಕೊಡ್ತಾರೆ
ನಿ ಒಂದ್ ಮರ್ಯಾದೆ ನೀ ಇನ್ನ್ರ ಸ್ಫೂರ್ತಿ ಆಗ್ತಯಪ್ಪಾ ಯಾವತರ ಹೋ ಕೇಳಂತಿರತಾರೆ ಏನು ಮೂರ್ತಿ
ನನ್ಗೆ ಕೇಳ್ತಾರ ಅಂತ ಕೇಳಿದಯ
ಹ್ಮ್
ನೀ ಯಾವ್ ರೀತಿ ಓದಿದೀಪ್ಪಾ ಅಂತ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಸ್ಫೂರ್ತಿ ಇನ್ನೊಬ್ರಿಗೆ ನಾವು ಬಾ ಪೊಲೀಸ್ ಆಗೋ ನಿಂದು ಐಟ ಚೆನ್ನಾಗಾಗಿದೆೇ ಹಾ
ನಿಂದೇನೋ ಎಕ್ಸಾಮ್ ಅಲ್ಲಿ ಫೇಲ್ ಆಯ್ತು ಅಂತ ಕೇಳ್ಪಟ್ಟೆ ನಾನು
ಹೌದು ಕಣೋ ಅದು ಓಡ್ತಾ ಇದ್ನಲ್ಲಾ ಟೈಮ್ ಆಗ್ಬಿಡ್ತು ಓಡ್ರಲ್ಲಿ ಓಡೋದ್ರಲ್ಲಿ
ಇಲ್ಲಪ್ಪಾ ಅಂತಂದ್ರೆ ನಿಂದು ಆಗಿರ್ತಿತ್ತಪ್ಪಾ ಎಷ್ಟೊತ್ತಿಗೆ
ಇವಾಗ ಆರಾಮ್ ಜಾಬ್ ಆಗಿ ಇವಾಗ ಡ್ಯೂಟಿ ಇಲ್ಲಿ ಇರ್ತೇದೆ ನಾನ ಇವಾಗ
ಅದೊಂದ ಆಗ್ಬಾರದ ಇತ್ತುು ನಿಮ್ಮ ಜೊತೆ
ಹ್ಮ ಹ್ಮ
ಪ ಪಪ ಪಪ್ಪ ಫೋನ್ ಹಚ್ತಾ ಇದ್ರು
ಹ್ಣಾ
ಹಾ ಕೆ
ಓಕೆ